ಹಲೋ
ಹಾ ಕೇಳಿಸ್ತಾ ಇದೇನಾ
ಹಓ ಅಕ್ಕ ಕೇಳಿಸತೈತ್ ಹೇಳಾಕ್ಕ
ಹ್ಮ್ ಏನ್ ಮಾಡ್ತಾ ಇದ್ದೆ
ಏನು ಇಲ್ಲ ಕಣಕ ಫೋನ್ ನೋಡ್ತಿದ್ದೆ
ಹ್ಮ್ ಏನ್ ಊಟ ಮಾಡ್ದ ಮಧ್ಯಾಹ್ನ
ಅನ್ನ ಸಾರು ಅದೇ ಅನ್ನ ಸಾರು ಸೋಡ ಅನ್ನ
ಓ ಸೋಡಾ ಜಾಸ್ತಿ ಹಾಕದ್ರೆ ತಿನ್ನಕ್ಕೆ ಆಗ
ಏ ಅದ್ ಅವಾಗ ಅಷ್ಟೇ ತಿನ್ಬಾರ್ದು ಅನ್ಸುತ್ತೆ ಅ ತಿಂದಾದ್ಮೇಲೆ ಮತ್ತೆ ಹೊಟ್ಟೆ ಹ ಸಿಯುತ್ತೆ
ಅಂದ್ರೆ ಅದೇ ಸ್ವಲ್ಪ ತಿಂದ್ರೆ ಒಂದ್ ಎರಡ್ ತುತ್ತಿಗೆ ಹೊಟ್ಟೆ ತುಂಬಿಡುತ್ತೆ ಆಮೇಲ್ ಮತ್ ಮತ್ತೆ ಹಸವು ಸ್ಟಾರ್ಟ್ ಆಗುತ್ತೆ
ಅದ್ರಿಂದ ದಪ್ಪಾನೂ ಆಗ್ತಿವ್ ಕಣಕ ಎಪ್ಪ
ಹೌದು ಮತ್ತೆ ರಾತ್ರಿನೂ ಸಹ ಸ್ವಲ್ಪನೆ ತಿನ್ ಮಲ್ಕೊಂಡಿರ್ತಿವಲ್ಲಾ ಹಸು ಜಾಸ್ತಿ ಆಗತ್ ಮತ್ತೆ ಮತ್ತೆ ಮಧ್ಯರಾತ್ರಿ ಎಲ್ಲ
ಹ್ಮ್
ಹ್ಮ್
ಆಗುತ್ತೆ
ಹೌದು ಇಲ್ಲಿ ನಮ್ಮ್ ಮನೆ ಹತ್ರ ಯಾವ್ದೂ ಸಾಕಿರೋದ ಒಂದ್ ನಾಯಿ ಇದೆ ಹ ನಮ್ಮ್ ಮನೆ ಹತ್ರ ಎಲ್ಲ ತುಂಬಾ ಮಕ್ಳ ಇದಾವೆ ಆ ಒಂತ್ರು ಬಂದ್ಬಿಟ್ಟ ನಾಯಗ್ ಮುದ್ದಾಡೋದು ಎಲ್ಲಾ ಮಾಡ್ತವೆ ಅದು ಸಿಟ್ಟ ಬಂದಾಗ ಅದ್ರಿಂದ ಎಲ್ಲಾ ದೂರ ಇರ್ತಾರೆ ಅದು ಒಂದೊಂದ್ಸಲ ಯಾರ ಇಷ್ಟ ಅವ್ರತ್ರ ಹೋಗುತ್ ನಾಯಿ
ಹ್ಮ್ ಹಂಗೆ ಅವಕ ಏನ್ ಗೊತ್ತ ಗೊತ್ತಾಗುತ್ತಂತಕ ಏನ್ ಗೊತ್ತಾ ಇವಾಗ ಈಗ ಹೊಡ್ಯಾರ ಯಾರು ಪ್ರೀತಿ ಮಾಡಾರ ಯಾರು ಮನ್ಷರುದು ಅದಕ್ಕೆ ಒಬ್ಬೊಬ್ರು ನೋಡ್ ಸೇರದೇ ಇಲ್ಲ ಅವು
ಹೌದು
ಹ್ಮ್ ಗೊತ್ತಾಗುತ್ತುದು ಮೂಕ ಪ್ರಾಣಿಗೆ ಹಾ
ಅದೇ ಇಲ್ಲಿ ನಮ್ಮನೆ ಹತ್ರ ಒಂತ್ ಹಸುಗಳು ಒಂದ ಆಸಿ ಬರುತ್ತೆ ನಾವು ಮನೆ ಗೇಟ್ ಮುಂದಿನ ಮನ ಮುಂದಿನ ಗೇಟ್ ಹಾಕುದ್ರುನು ಸಹ ತಳ್ಕೊಂಡೆಲ್ಲಾ ಬರ್ತವೆ ಅಯ್ಯೋ ಯಾವ್ದೋ ಒಂದ್ ಅಜ್ಜಿಗೆ ಹಸು ಗುದ್ದೆ ಬಿಟ್ಟಿತ್ತು ಹೋಗಿ
ಹೌದಾ
ಹಾ ಮನೆ ಹತ್ರ ಎಲ್ಲಾ ಬರುತ್ತೆ ಓಡಾಡ್ಕೊಂಡು ಗೇಟ್ ಹಾಕ್ರು ತಳ್ಕೊಂಡ್ ಬರ್ತಾವ
ಹಾ
ಓ ಗದ್ಬಿಟ್ಟಿತ್ತು
ಏ ಹಂಗೆಲ್ಲಾ ಮಾಡ್ತವೇನು
ಅಯ್ಯೋ ಹಸು ಹಿಂಗೆ ಮಾಡ್ತವೆ ಇಲ್ಲಿ ಒಂದ್ಸಲ ಏನಾಗಿತ್ತು ಅಹ ನಮ್ಮ್ ಮನೆ ಹತ್ರ ಒಂದ್ ಅಂಗಡಿ ಇದೆ ಅಂದ್ರೆ ದಿನಸಿ ಅಂಗಡಿ ಆ ಅದು ಒಂದದದು ಅದೇನೋ ಅಂತಾರಲ್ಲ ಹಸು ಅಲ್ಲೇ ಇನ್ನೊಂದು ಇನ್ನೊಂದ್ ತರ ಬರುತ್ತಲ್ಲಾ ಅದ್ ಯಾವ್ದ ಬಾಯೇ ಬರ್ತಾಲ್ಲಾ ಹೆಸರು ಹಸು ಕೋಣ ಕೋಣ ಅಲ್ಲ ಕರ್ರಗಿರುತ್ತಲಾ ಎಮ್ಮೆ ಅಲ್ಲ ಕೋಡು ತುಂಬಾ ದೊಡ್ಡದಿರುತ್ತಲಾ ಗೂಳ ಗೂಳ
ಗುಳಿ
ಅಲ್ಲ ಗುಳಿ ಹ ಆ ಗೂಳಿ ಪ್ರ ಪ್ರತಿ ದಿನ ಅಂಗಡಿ ಹತ್ರನೇ ಹೋಗ್ತಾ ಇತ್ತು ಆ ಅಂಗಡಿ ಓನರ್ ಏನ್ ಮಾಡ್ತಾ ಇದ್ದ ಇದು ಡೈಲಿ ಬರುತ್ತೆಲ್ಲಾ ಅಂತ ಬೆಲ್ಲ ಮತ್ತೆ ಅಕ್ಕಿ ಹಾಕ್ತಾ ಇದ್ದ
ಹಾ
ಅಯ್ಯೋ ಒಂದಿನ ಏನಾಗಿದೆ ಆ ಗೂಳಿನೇ ಅವ್ನಿಗೆ ಗುದ್ಬಿಟ್ಟು ಮುಗಸೇ ಬಿಟ್ಟಿದೆ ಅವನ ಕತೆೆನ ಅಯ್ಯ ಅದು ಹಾಗೆ ಸುಮಾರು ವರ್ಷ ಆಯ್ತು
ಹೌದಾ
ಹ್ಮ ತುಂಬಾ ಡೇಂಜರ್ ಅವೆಲ್ಲ ಅವು ಯಾ ಟೈಮ ಅಲ್ಲಿ ಹೆಂಗಿರ್ತವೆ ಅಂತ ಹೇಳಕೆ ಆಗಲ್ಲ ನೋಡು
ಹ್ಮ್ ಅದು ಕರೆಕ್ಟ್ ಆ ಬಿಿಡಾಕ
ಹ ಪಾಪ ಎಪ್ಪಂಗೆ ಹೆಂಗ್ ಮಾಡಿರ್ತು ಅವನೇ ಡೈಲಿ ಊಟ ಹಾಕ್ ಸೊನಿಗೆನನೆ ಅವು ಗುದ್ದಿಟ್ಟಿದಾವೆ
ಹ ಅದು ಕರೆಕ್ಟೆ ಏನ್ ಅಂಬಂಬಕ್ ಆಗಲ್ಲಕ್ಕ ಈಗ ಕಲ್ದಾಗ ಏನು
ಹೌದು ಈಗಿಂದು ಕಾಲನೋ ಹಳೆ ಕಲ್ ತರಾನೇ ಇಲ್ಲ ಎಲ್ಲಾ ಚೇಂಜ್
ಹ್ಮ್ ನಮ ತಾತನುೂ ಅಷ್ಟೇ ಯಾರೋ ಒಬ್ಬ ಒರು ಇವಾಗ್ಲೂ ನೆನಸ್ತಾರೆ ನಮ್ ತಾತ ಸತ್ತೋದ್ರು ಅವ್ರಗೇಏನೋ ಹೊಸಗುದ್ದಿ ಅವತ್ತೇ ನಾನ ಸಾಯ್ತೀಿನಿ ಇರಲ್ಲೇ ಇರೋದೇ ಇಲ್ಲ ಅಂತ ಅನ್ಕೊಂಡಿದ್ರಂತ ಅವಾಗ ನಮ್ ತಾತ ಹೋಗಿ ಅದೇ ಅದ್ರ ಜೊತೆ ಲ್ಲಾದ್ರೂ ಕೋಡೆಲ್ಲ ಇಡ್ಕೊಂಡು ಫುಲ್ಲು ಅದಕ್ಕೆಲ್ಲ ಸುಮ್ನೆ ಬೇರೆ ಕಡೆ ಎಲ್ಲ ಮೈಂಡ್ ಡೈವರ್ಟ್ ಮಾಡಿ ಮಾಡೇ ನಮ್ ತಾತ
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ಅವ್ ಇವಾಗ್ಲೂ ನೆನಸ್ತಿರ್ತಾರ ನಮ್ಾ ಅತ್ ನ ಅವ್ ಇದಿದ್ಕೆ ನಾು ಉಳ್ದಿದ್ದಿವವ ಅತ್ತು ಅಂತ
ಹ್ಮ್ ಆದ್ರೂ ಅವಕ್ಕೂ ಹೆಂಗ್ ತಲೆ ತಿರುಗುತ್ತು ಹಂಗ ಆಡ್ತಾವ ಅವನು
ಹ್ಮ್ ಅದು
ಸಡ್ ಸಡನ್ ಆಾಗೆ ಗುದ್ದದು ಇವಾಗ ಒಂತ್ರು ನಾಯಿಗಳು ದೊಮ್ರಾಟ್ ಊ ಬಾಳ ಆಗಿದೆ ಟಿವಿಲೆಲ್ಲ ಬುರಿ ಅದೆ ಸಣ್ಣ ಮಕ್ಳು ಈ ಸಾಕಿರ ನಾಯಿಗಳೇ ಕಚ್ತವೆ ಹೋಗಿ ಸಣ್ಣ ಮಕ್ಳು ಮಕ್ಕಳಿಗೆ ಎಲ್ಲ
ಇವರು ಬಾಳ ಓವರ್ಗ ಮಾಡ್ತಾರ ಪ್ರೀತಿ ಮತ್ತೆ ಒಂದೊಂದು ನಾಯಿಕುಡ್ದ ಏನ್ ಗೊತ್ತನಕ್ಕ ಈಗ ಮ ಮನುಷ್ಯರಾಗ ಎಷ್ಟ್ ತರ ಮನುಷ್ಯರು ಇರ್ತಾರೆ ಹೇಳಾಕ್ಕ
ಹೌದೌದು
ಹ ಎಸ್ ಏನೇನೋ ಕೆಟ್ಟ್ದೆಲ್ಲಾ ಮಾಡ್ತಾರೆ
ಹೌದು ಕೆಟ್ಟೋರು ಇರ್ತಾರೆ ಒಳ್ಳೆಯರು ಇರ್ತಾರೆ ಹ್ಮ್ ಹ್ಮ್
ಪಾಪ ಅವು ಪ್ರಾಣಿಗಳೇ ಅಲ್ಲ ಈಗ ಬೆಳಸದ್ರು ವಾತಾವರಣದ ಮೇಲ್ ಡಿಪೆಂಡ್ ಈಗ ನೋಡು ಈಗ ಒಬ್ಬ ಅದೇದೋ ಒಂದು್ ಗಿಣಿ ಐತಲ್ಲ ಒಂದು ಸ್ಟೋರಿ ಒಳ್ಳೆಂತಾಗ ಬೆಳೆದಿದ್ದು ಬರಿ ಒಳಗ ಬರ್ರಿ ಕುೂತ್ಕಳ್ರಿ ನೀರ್ ಕುಡರಿ ಅನ್ನೋದು ಕೆಟ್ಟಂತ ಬೆಳೆದಿದ್ದು ಹ ಯಾರನ್ ಸಾಯಿಸ್ಬೇಕು ಏನ್ ಮಾಡ್ಬೇಕು ಅಂತ ಕೇಳ ತಂಗೆ
ಹೌದು ಹಂಗೆ ಹಗೆ ಇರುತ್ತೆ ನೀವನು ಬಾಳ ಟೀ ಟೀ ಏನ್ ಕುಡಿತಯ ಜಾಸ್ತಿ
ನಾನ ಏನು ಕುಡಿಯಲ್ಲ ಕಣಕ ಜಾಸ್ತಿ ಟೀ ಕಾಫಿ ಅದಕ್ಕೆಲ್ಲ ಅಡಿಕ್ಷನ್ ಎಲ್ಲ ಇಲ್ಲ ನಮ್ಮನೆ ಕೊಟ್ರು ಈಗ ದನ್ ಜಾಸ್ತಿ ದಿನ ಮನೆಗ್ ಹೋಗಿರ್ತಿನ ಒಂದು ವಾರದ್ಮೇಲೆ ಅವಾಗ ದಿನ ಬೇಡ ಬೇಡ ಬೇಡ ಅಂತಿರ್ತೀಿನ ಅದಿಕ್ ನಮ್ಮಅಮ್ಮ ಏನ್ ಮಾಡುತ್ತೆ ಮತ್ತ ಏನ್ ಕುಡಿತೀಯ ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅದನ್ನು ಕುಡಿಯ್ಯಲ್ಲ ಅಂದ್ರೆ ಏನ್ ಕುಡಿತಿಯಾ ಸ್ವಲ್ಪ ಮೈಂಡ್ ಫ್ರೆ್ಗತ್ ಕುಡಿ ಅಂತ ಅಂತ ಬೈತಿರ ನಾವು ಅಬಾಜಿ ಬಿಡೋಳಗ್ ಬೇಡ ಅಂದ್ರೆ ಬೇಡ ಅನ್ನಂತೆ ಏನಾದ್ರು ನನ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಾನಾಗ ನಾನೇ ಕಾಫಿ ಮಾಡ್ಕೊತಿದ್ದ್ ಬೆಳಿಗ್ ಲೇಟ್ ಆಗಿದ್ರೆ ಅಷ್ಟೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಇಲ್ಲ ಅಂದ್ರೆ ಇಲ್ಲ
ಹ್ಮ ಅದು ಚೆನ್ನಾಗೇ ಇರುತ್ತೆ
ಇಲ್ಲಾಂದ್ರೆ ನಮ್ಮಅಮ್ಮ ಮಾಡ್ಕೊಟ್ರೆ ದ ಒಂದ್ ಪ್ಯಾಕ್ ಬಿಸ್ಕೆಟು
ಹ್ಮ
ಹ ಒಂದು ಪ್ಯಾಕ್ ಬಿಸ್ಕೆಟ್ ಮುಂದೆ ಇಡ್ಕೊಂಡು ಬರೀ ಅದು ಖಾಲಿ ಆಗ ತನಕ ತಿಂತೀನಿ ತಿಂದಾದ್ಮೇಲೆ ಅಟ್ಟಿ ಹಂಗೆ ವಾಪಸ್ ಅಲ್ಲಿ ಇಟ್ಟಿರ್ತೀನಿ ನ ಮನೆಗ್ ಬೈತಿ ಇರ್ತಾರೆ
ಹ್ಮ್ ಅದೇ ನೀನು ಮತ್ತೆ ಏನ್ ಸಮಾಚಾರ ನಾನು ನನ್ ಫ್ರೆಂಡ್ಸ್ ಎಲ್ಲಾ ಇದಕ್ಕ ಒಂದ್ ಪ್ಲೇಸಿಗೆ ಹೋಗಿದ್ವಿ ಬೆಟ್ಟ ಗುಡ್ಡ ಇರೋ ಕಡೆ
ಹ್ಮ
ತುಂಬಾ ಚೆನ್ನಾಗಿತ್ತು ಬೆಳಿಗ್ಗೆ ಜಾವ ಅಂತರು ಇನ್ನೂ ಚೆಂದಯಿತ್ತು ಅಲ್ಲಿ ಹೋಗೋಕೆ ನೋಡಕ್ಕೆ ಎಲ್ಲ ಬರಿ ಮಂಜು ಎಲ್ಲಾ ತುಂಬ್ಕೊಂಡಿತ್ತು ನೋಡು
ಹೌದಾ
ಹ್ಮ್ ನೀವು ಮತ್ತೆ ಎಲ್ಲಾದ್ರೂ ಪ್ಲೇಸಸ್ಗ ಹೋಗಿದ್ರಾ
ನಾವು ಹೋಗಿದ್ವಿ ಅದೇ ಅದೇ ತರನೆ ಕಡಕ ಹೋದ್ರೆ ಅಂಥದಾಗೆ ಹೋಗೋದು ಅಂದ್ರೆ ಅದೆಲ್ಲಾ ನೇಚರ್ ಚೆನ್ನಾಗಿರುತ್ತೆ ನೆಮ್ಮದಿ ಅನ್ಸುತ್ತೇನೋ ಒಂಥರಾ
ಹೌದು ಬಟ್ ನಾವ್ ಹೋದಾಗ ಅಂತ್ರು ಎಷ್ಟು ಚಳಿ ಇತ್ತು ಅಂದ್ರೆ ನಮಗೆ ಸ್ವಲ್ಪತ್ತು ನಿಲ್ಲಕ್ ಆಗ್ತ ಇರಲಿಲ್ಲಾ ಸದ್ಯಕ್ಕೆ ಅಲ್ಲಿ ಒಂದು ಕಾಫಿ ಅಂಗಡಿ ಇತ್ತು ಅಲ್ಲೋಗಿ ಸ್ವಲ್ಪ ಹೊತ್ತು ಕೂತು ಕಾಫಿ ಎಲ್ಲಾ ಕೂಡ್ದು
ಹ್ಮ್
ಮತ್ತೆ ಹೋದ್ವಿ ನೋಡು ನೇಚರ್ ನ ನೋಡಕೆ ಹ್ಮ್ ಚೆನ್ನಾಗಿತ್ತು ಮಾತ್ರ ಚೆನ್ನಾಗಿತ್ತು ಬಟ್ ಏನಂದ್ರೆ ಕಿವಿಗೆ ಎಲ್ಲಾ ಪ್ಯಾಕ್ ಆಗ ಹೋಗ್ಬೇಕು ಕಿವಿಗ ಹತ್ತಿ ಜಾಕೆಟು ಎಲ್ಲಾ ನೀಟ್ ಆಗ ಹಾಕ್ ಕೊಂಡ ಹೋಗ್ಬೇಕ ಹ್ಯಾಂಡ್ ಗ್ಲೌಸು
ಹ್ಮ ಇಲ್ಲಾಂದ್ರೆ ಕೈ ಆಗದೆೇ ಇಲ್ಲ
ಹ್ಮ್ ನೀವ್ ಹೋಗಿದ ಪ್ಲೆಸು ಹಂಗೆ ಇತ್ತಾ
ಹ್ಮ್ ನಾವ ಹೋಗಿದ್ ಪ್ಲೇಸು ಅಷ್ಟೆ ಫುಲ್ಲು ಇನ್ನ ಈಗ ಕಾಲ್ದಗೆ ಹಿಂಗೆ ಚಳಿಗಾಲ್ದ ಇನ್ನ ಹೆಂಗೆ
ಹ್ಮ್ ಅದು ಕರೆಕ್ಟೆ ಈ ಬೇಸಿಗೆಗಾಲದಲ್ಲೇ ಅಷ್ಟ ಇದೆ ಇನ್ನೂ ಆ ಚಳಿಗಾಲದಲ್ಲಿ ಮುಗದ್ದೆ ಹೋಯ್ತು
ಹ್ಮ
ನೀನು ಊರಿಗೆ ನೀವು ಬಸ್ಸಲ್ಲ ಹೋಗ ತೀರ ಟ್ರೈನಲ್ಲಿ ಹೋಗ್ತಿರ ನೀನು ನಿಮ್ಮ ಫ್ರೆಂಡ್ಸ್ ಎಲ್ಲಾರೂ
ನಾವು ಒಂದೊಂದ್ಸತಿ ನನಗ್ ತಿಳದಂಗೆ ಜಾಸ್ತಿ ಅಂದ್ರೆ ನಮ್ದು ಬಸು ಟ್ರೈನು ಸೇಮ್ ಟೈಮಿಂಗ್ಸಗೆ ಹೋಗುತ್ತೆ ತ್ತೆ ನಮ್ಮ ಅಪ್ಪ ಐವೇಗ ಬಂದ್ಬಿಡು ಅನ್ನುತ್ತೆ ಒಂದ್ ಒಂದ್ ಸತಿ
ಹ್ಮ್ ಹ್ಮ್ ಹ್ಮ್ ಬಸ್ಸಿಗೆ
ಹ್ಮ್ ಬಸ್ಸಿಗೆ
ಹ್ಮ್ ಅಂದ್ರೆ ಸುಸ್ತಾಗ ಹೋಗುತ್ತೆ ಅಲ್ಲಾ ಹಲೋ
ಹ್ಮ್ ಅಕ್ಕ ಸುಸ್ತಾಗುತ್ತೆ ಬಸ್ಸಿಗೆ ಹೋದ್ರೆನೆ ಸುಸ್ತಾಗುತ್ತೆ ನಾವು ಸ್ವಲ್ಪ ಜರ್ನಿ ಮಾಡದು
ಹ್ಮ್
ಹ್ಮ್ ಕಷ್ಟ ಅವ್ರು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ
ಹ್ಮ್ ಹ್ಮ್ ಅದು ಕರೆಕ್ಟ ಬಸ್ ಜರ್ನಿ ಅಂತೂ ತುಂಬಾ ಸುಸ್ತಾಗ ಹೋಗುತ್ತೆ
ಮತ್ತೆ ನಿಮಗ್ ಯಾವ ತರ ಡ್ರೆಸ್ ಎಲ್ಲಾ ಇಷ್ಟ ಆಗುತ್ತೆ ನಿನಿಗೆ
ನನಿಗೆ ಎಲ್ಲ ಅಂದ್ರೆ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿರಬೇಕ ಮೇನು
ಹ್ಮ್
ಮೈ ತುಂಬಾ ಇರಬೇಕ್ ದುಡ್ಡು ಕೊಡತ್ತಾರಲ್ಲ ಇದಕ್ಕೆ ಹ
ನಿಮ್ದು ಕರೆಕ್ಟೆ ಮತ್ತೆ ಏನ್ ಸಮಾಚಾರ
ಏನು ಇಲ್ಲ ಅಕ್ಕ.
ಹ್ಮ್ ಮತ್ತೆ ಏನ್ ಮಾ ಏನ್ ಮಾಡಿದ್ರು ಸಾಂಬಾರು.
ಸಾಂಬಾರು ಅದು ಅಲ್ಲಕ್ಕ ಸಾಂಬಾರು ಮಾಡಕ್ ಬರುತ್ತ ಸೊಪ್ಪ ಬರೇ ಸೊಪ್ಪಿನ ಸಾರು. ಮಾಡ ನೋಡಿದೀನಿ. ಆ ಇವ್ರು ಸೊಪ್ಪು ಕಾಳು ಎರಡು ಮಿಕ್ಸ್ ಮಾಡಿದ. ಈಗ ಕಾಲ್ನೊಳಗೆ ಆಲೂಗೆಡ್ಡೆ ಬದ್ನೆ ಕಾಯಿ ಹಾಕೋದು ನೋಡಿದಿನಿ ಅದನ್ ಸಪ್ರೇಟ್ ಮಾಡೋದು. ಇವ್ರು ಸೊಪ್ಪು ಕಾಳು ಎರಡು ಮಿಕ್ಸ್ ಮಾಡ್ ಹಾಕಿದಾರೆ ಅದ್ಕೇನು ಇಲ್ಲ.
ಹ್ಮ್ ಅದೇ ಏನು ಅದು ಮುಸ್ರೇನು ಆಗಿರಲ್ಲ ಬಿಡು ಅದು ನೀಟಾಗಿ.
ಹ್ಮ
ಏನ್ ಮಾಡ್ತಾರೋ ಏನು ಆ ಸೋಡಾ ಎಲ್ಲಾ ಹಾಕೊಂಡು. ಸಾಕಾ ಆಗಿ ಹೋಗುತ್ತ ಅಷ್ಟೆ ಏನ್ ಮಾಡಕ್ಕ ಆಗಲ್ಲ ಅದೇ ತಿಂದು ಎದ್ದ ಹೋಗಬೇಕು.
ಹ್ಮ್ ಹ್ಮ್ ಅಕ್ಕ ಅದು ಕರೆಕ್ಟ್.
ಹ್ಮ್
ಒಂದ್ಸತಿ ತಿನ್ನಕ್ಕ ಆಗಲ್ಲ ಬೇಜಾರಾಗಗ್ಬಿಡುತ್ತಪ್ಪ ದುಡ್ಡೆಲ್ಲ ಕೊಡ್ತೀವಿ ಇಂತ ಊಟ ತಿನ್ಬೇಕಾ ಅಂತ.
ಹೌದೌದು ಸುಮ್ನೆ ನೀವೇ ಮಾಡ್ಕೊಳ್ಳಿ.
ಹ್ಮ್ ಏ ಅಕ್ಕ ಮಾಡ್ಕಣಕ ಆಗಲ್ಲ ಕಣ್ಣಕ್ಕ.
ಅಂದ್ರೆ ವಾರದಲ್ಲಿ ಒಂದ್ ಮೂರ್ ದಿನ ನಾಲ್ಕ್ ದಿನ ಹಂಗ್ ಮಾಡ್ಕೊಂಡು ಇನ್ನೆರಡು ದಿನ ಪಿ ಜಿ ದ ತಿನ್ನೋದು.
ಹ್ಮ್ ಹಂಗ ಮಾಡ್ಬೇಕು
ಹ್ಮ್ ಅಷ್ಟೇ ಮನೇಲೆಲ್ಲಾ ಆರಾಮ ಇದರ.
ಹೂ ಅಕ್ಕ ಅರಮಿದರೆ ನಿಮ್ ಮನೆಯಾಗ ಅಕ್ಕ.
ಹ್ಮ್ ಆರಾಮಿದಾರ ನೋಡು ಹ್ಮ್.
ಅದೇ ಸುಮ್ನೆ ಮಾತಾಡ್ಬೇಕ ಅನ್ಸ್ತಲ್ಲಾ ಅದಿಕ್ಕೆ ಫೋನ್ ಮಾಡ್ದ.
ಹೌದಕ್ಕ.
ಹ್ಮ್
ಹ್ಮ
ಅದೇ ಹಂಗಿದ್ರೆ ಮಾವಿ ಹಣ್ಣೆಲ್ಲ ಎಲ್ಲಾ ಸ್ವಲ್ಪ ನೋಡ್ಕೊಂಡ ತಿನ್ರಿ ಅದೆಲ್ಲಾ. ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ಲಾ.
ಹಾ
ಹ್ಮ್ ಹ್ಮ್ ಅದೇ ಕೆಮಿಕಲ್ ಹಾಕಿರ್ತಾರೆ. ಸುಮ್ನೆ ಯಾರಿಗ್ ಬೇಕು ಆಮೇಲೆ ಡೀಸೆಂಟ್ರಿ ಬೇದಿ ಅದು ಇದು ಅನ್ಕೊಂಡು. ಸುಮ್ನೆ ನಾವೇ ಅನುಭವ ಸೋಡು ಲಾಸ್ಟಿಗೆಲ್ಲ ಅದಿಕ್ಕೇನೆ.
ಹ್ಮ್ ಅಕ್ಕ ಅದು ಕರೆಕ್ಟೆ.
ಹ್ಮ್ ದುಡ್ಡು ಹೋದ್ರು ಪರವಾಗಿಲ್ಲ ಚೆನ್ನಾಗ್ ನೋಡ್ಕೊಂಡು ತಗೋ ಬನ್ನಿ.
ಹ್ಮ್ ಅಲ್ಲಾ ಅಕ್ಕ ಎಷ್ಟ್ ದುಡ್ಡು ಕೊಟ್ರು ಎಲ್ಲಾ ಕಲ್ಬೇರಿಕೆ ಔಷಧಿನೇ.
ಹೌದೌದು.
ಹ್ಮ್ ಸರಿಯಕ್ಕ ಮಾಡ್ತೀನಿ.
ಹ್ಹಾ ಸರಿ.